ಎ ಹಲೋ
ಹಲ್
ಬೋಲ್ಕಿಯ
ಕಾಯ್ ಕರ್ಣೆ ಹಾ ಏನ್ ಮಾಡ
ತೆ ಅ ಆಲ್ ನೈ ಕೆಲ್ತ.
ಹಾ ಹಾ ಹಾ ಎ ಸಿಮನ್ಯ ಕನ್ನಡ್ ಮೆ ಬಾತ್ ಕರ್ಲೆ ಕನ್ನಡನಾಗ ಮಾತಾಡ.
ಅದು ಹಾಲ್ ಮಾಡಿತಿಲ್ಲ ಅದ್ರ. ಸಲಿಂದ ಅದು ಕಾಲ್ ಆಗಿತ್ತಿಲ್ಲ.
ತಾ
ಎರ್ಲ್ಲಿ ಬಿಡು ಮಗ. ಹೌದಾ
ಏನ್ ಮಾಡಾಕತಿ
ಏನಿಲ್ಲ ನೋಡು.
ಹಾ ಊಟಾ
ಊಟ ಆಯ್ತಲ್ಲ ನಿಂದು. ಹ್ಮ್ ಮತ್ತೇನ್ ನಡ್ಸಿದ್ಯಾ. ಹಾ ಮಂಗ್ಳವಾಡೆ ಹೋಗ್ಬಂದದ. ಮಂಗ್ಳವಾಡ ನೋಡೋನು ಸಚ್ ಬರ್ತನಿ ಕೇಳೋನು.
ಅಯ್.
ಏನೈಯ್ತ.
ಕಿವ್ನಿ ಏನಿಲ್ಲ ಲಿಷ್ಟ್ ಹೆಂಗ್ ಕೊಡಕ್ ಹೋಗ್ಬೇಕಂತೀನಿ ಅ ನ ನ.
ಹಿಂಗ್ಯ್ತಾ.
ಹ್ಮ್
ಆಯ್ತಾ ಊಟ ಮಾಡಿದ್ದೇನ್ ಇಲ್ಲ ಊಟ ನೊಂದ್ ಆಯ್ತಲ್ಲ. ಹಾ ಮತ್ತೆ
ಏ ಮತ್ತೇನಿಲ್ಲ
ಹ್ಮ್ ಅಲ್ಲ ಆರಾಮಿದ್ಯಲ್ಲ.
ಕೊ ರೋಯ ಕಡೆನೂ ಹೋಗಿಲ್ಲ.
ಹ್ಮ್ ನೆಲ್ ಹೋಗೊಣು ಬಾ. ಒನ್ನ ಹೋಗಿದ್ಬರಣಲ್ಲ ಯಾವಗ ಇದ್ ಯಾವಾಗ
ಅದೇ ಅವ್ನ ಕಡೆ ಹೋಗ್ಬೇಕು ಅವ್ನ ಕಡೆ ಹೋಗಿಲ್ಲ ಮತ್ ಅವ ಸಿಟ್ಟಿಗ್ ಬರ್ತಾನ.
ಹ್ಮ್
ಹ್ಮ್ ಹ್ಮ್ ಹ್ಮ್ ಈಗ ನಮ್ಮಪ್ಪಾಲ ಹತಾನ ಬಿತ್ತಪ್ಪಲ್ಂತ ಏನ್ ಮಾಡ್ತಿಯ.
ಏನ್ ಬಿತ್ತಿ.
ತೊಗ್ರಿ
ಈಗ್ ಬಿತ್ತಿ
ಹಾ
ರೈನ್ದು ಎ ಹಲೋ. ಅ ಬಿತ್ತುದಿತ್ತಂದ್ರ ನಾಗ್ ತಾಣನ್ ದಿಂಡು ನೋಡೊ ಮಗ.
ನಾಕ್ ತಾಳೆಂದು.
ಹಾ
ಯಾಕ
ಏ ಮಣಕೊಂಡ್ ಬೀಳ್ತವ ಬೋದ ಭ ಬೀಳ್ತಾವ ನೀರ್ ಭೀ ಮುಣಸು ಹೆಂಗ ಭೀ ಮುಣಸನಿ
ಹೋ ಬಂದ್ಯಾ ಏನ್ ಮಾಡ್ತಿ ಇಲ್ಲಲ್ಲ ಹನ್ ಆತಾಳನ್ ದ ತಿಂಡಿ ಎಲ್ಲಿತ್ತಾರ
ಏ ಬೋದಂತ್ರು ಏಕ್ ನಂಬರ್ ಬೀಳತಾವ ಅವು
ಬೀಳತಾವ ಕರೆ ಈಗ ಇಲ್ಲಲ್ಲ ಎಲ್ಲಿತರದ ಈಗ
ನೋಡು ಆ ದಿಂಡಿ ಆ ದಂಡಿಗೆ ಆ ದಂಡಿಗೆ ಇಷ್ಟೇ ಹಾಕದ ನಾವು
ಹ್ಮ್
ಇಲ್ಲಿಕ್ಕ ನಡವ ಹಕ್ತಾರ ಹಿಂಗ್ ಆಗ್ ತ್ರ ಗೊತ್ತಿಲ್ಲ ಬಟ್ ಆ ದಂಡಿ ಆ ದಂಡಿ ಅಷ್ಟ. ಅಷ್ಟ ಹಾಕುದೂ ನಡುವ ಪಟ್ಟ ನ ಹಾ
ಬೋದ್ ಬಿಟ್ಟು ಹೋತ್ ಏಕನಂ
ನಮ್ದಕ್ಕೆ ಬೋದ ಆದ್ ಖರಿ ನಮ ದೊಡ್ಡದು ಆಗ್ತದ ದಿಂಡ
ಹ್ಮ್ ನಮಗ
ಆರ್ ತಳಿ ನ ಅದ ಆರ ಇವತ್ತು ಆಲವ್ ಕುಂದಾರ್ತಾವ ಅಂತ ಅದಕ್ ಹ್ಮ್ ಹ್ಮ್
ನಾಕ್ ತಳಿಂದಿತ್ತು ಮತ್ ಕಾಳ್ ವೇಸ್ಟ್ ಆಗಲ್ಲೊಂಡ್ಬಿಡ್ತೋ ಈಗ ನೋಡು ಮೆಕ್ಕಚೋಳ ಬಿತ್ತ ತ್ತರ
ಹ್ಮ್
ನಿ ಏನ ಅಲ್ಲಿಗ್ ಹೋಗಿದ್ದ ನೋಡು ಅಲ್ಲಿ ಮೆಕ್ಕೆ ಜೋಳ ಹುಂಡು ಜೋಳ ಹಾಕಿ ಯ ಮುನು ಬೋದು ಬಿದ್ದವ
ಹ್ಮ್ ಯಾರ ಟ್ಯಾಕ್ಟರ
ಅಲ್ಲಿ ಜತ್ತ ಚದುಂತೇಳಿ ಅದಾರ
ಹಾ ಹಾ
ಅವರ್ಲೆೇ ಬಿತ್ತಿದ್ದೆವು
ಹ್ಮ
ಹ
ಅರಿ ಇದು ತಲಿ ತಿಂತು ಊಟ
ಊಟ ಐಯತಲ ಹಾ ಹಲೋ ಹೇಳು
ಅದೇ ಮತ್ತೇನ್ಡಪ್ಪಾ ಮಂಗ್ಗಳಾಡು ಹೋಗ ಮಿ ಮಂಗಡ್ ಯಾವಾಗ ಹೋಗ ಮಿ ಸಾಯಂಕಾಲ ಹೋಗಾಮಿ ಇವತ್ತ
ಹ್ಞೂ ನಡೀತಾ ಕಾಲ್ ಮಾಡಿ ಹೋಗೋಣ
ಹ್ಮ್ ಹಿಂಗ ಮೂರಕ್ ಹೋಗಾಮಿ
ಹ್ಮ್
ಹಿಂಗಮ್ಮ
ಕರೆ ಸಂತೆದಲ್ಲೂ ಓ ಯ ಸಂತೆದಲ್ಲ
ಸಂತೆ ಏನ ಆತದ ನೀವ್ ಮಾಡ್ತೀನ ಸಂತಿ
ಇಲ್ಲ ನಿಮ್ದು
ನಮ್ದ ಏನಿಲ್ ಬಿಡು ನಂ ಸಂಬಂಧಿಲ ಸಂತಿ ಹ್ಮ್ ಹ್ಮ್ ಗಾಡಿ ಈಗ ಯಾರ್ದು ಮನೆಯಾಗಿರ್ಲಿ ಕಂದ್ರ ಯಾರ್ದ ನೋಡ್ಬೇಕ್ ಮನ್ಯನೇ ಫೋನ್ ಮಾಡಾಕತ್ತನಾ ಈ ಒಂದ್ ಹತ್ತು ನಿಮಿಷ ಮಾತಾಡಿ ಬ್ಯಾಡ
ಹಾ ರಿಂಗಾಲಾಕತದ
ಹ್ಮ್ ಹ್ಮ್
ಪಡ್ಲ ಕಥ ಹ.
ಮತ್ತ
ಏನಿಲ್ಲ ನೋಡ
ಹ್ಮ್ ಹ್ಮ್
ಧನ್ವಾದ
ಆ
ನೀವ ಅಂತಿದ್ಲೇನು ಎ ಒಂದ ಬರ್ತೈತಿ.
ನಿದ್ದಿ ಬರಕಥವ
ಹ್ಮ್ ನೀವ್ ಹೋಗೋಣ ಅಂದಿ ಅಂದ್ರ ನೋಡು ನ ಹಿಂಗ್ ಮಾಡ್ತದಗ್ದ ನೋಡು ಹೋಗ ನಂದಿ ಒಂದ್ ಸ್ವಲ್ಪ ಲೌಕರ್ ಹೋಗುನು.
ಎಷ್ಟಕ್ಕ.
ಎರಡಕ್ ಹೋದೆವಂದ್ರ ಬಿ ಅಲ್ಲಿ ಮೂರೂರ ತರ ಪೋಚ್ಸಾತೆ. ಟೈಮ್ ಮಾಡಿ ಹೋದ್ರ ಅಲ್ಲಿ ನೋಡು ಮೂರಕ್ ಹೋದೆೇವಂದ್ರ ಹಾ.
ಅದು ಇದು ಮಾಡ್ಬೇಕು.
ಏನು
ಹಾಪ್ಪಾ ಏನು ಅದು ಟೈರ್ ಈ ಕಡೆದ ಆಕಡೆ ಹಾಕ್ಬೇಕದು.
ಇವತ್ ಹಾಕೋಣ ನಾಳಗ್ ಹಾಕು.
ಏ ಇಬ ನಾಳೆ ಬಿತ್ಲಕ್ಬೇಕು.
ಇಂದು ಟೈಮ್ ಸಿಗಲ್ಲ.
ಹ್ಮ್ ಹ್ಮ್ ಅದಕ್ಕಂದು ಏಡು ತಾಸ ಹತ. ಈಗ ಎಷ್ಟ ಆಗ ಟೈಮ್ ಹನ್ನೊಂದ ಆಗ್ಯದ.
ಹಾ
ಹನ್ನೊಂದು ಹನ್ನೆರಡರ ತಕನ್ನೊಂದು ಮುಗೀತದ.
ಹಾ
ಹ್ಮ್ ಹನ್ನೆರಡುಕ್ಕೆ ಮುಗಿಸತೀನಿ ಹನ್ನೆರಡುಕ ಮುಗಸಿ. ಕತ್ತು ಬಡಾಮ ಜ.
ಹಾ ನಡೀತದ ಹಲೋ ಹಣಡ್ಕ್ ಮುಗಿಸಿ ಟೈರ್ ಚೇಂಜ್ ಮಾಡೋ ರೇಜ ನಲ್ಲಿ.
ಹ್ಮ್ ರೇಜ್ ಮಾಡ್ತಾನ.
ಹಾ ಮಾಡ್ತಾನ ನಾನು ಬರ್ತ ಕಾಲ್ ಮಾಡಕ್ ಮಾಡು ನಾನು ಒ. ತಾಸ ನೀರು ಹನುಸತಾ.
ಹ್ಮ್
ಅದ ಒಂದಚರ ಮನೆ ಮನ ಕಬ್ಬೆಲ್ಲಾ.
ಹ್ಮ್ ಹ್ಮ್
ಅದ ಕಿಕ ಬಿಟ್ಟು ನೀರು ಉಣಿಸಿ ಹಲೋ. ಮಮ್ಮ ದೋಸ್ತಗಳು. ಇ ಡಿದ ಆ ಬತ್ಮಿ.
ಏನು
ಬಾತಮಿ ನೋಡಿಲಿ
ಹ ಹಾ
ನೀನು ಬಿಡ್ತಾ ನೋಡಾಕತಿ.
ಹ್ಮ
ಹ ದೀಪಕ್ ಅಜಮಾನ್ ಐತೆ ಯದನ್ ಗೊತ್ತನಾ.
ಹ್ಮ್
ಅವನಗೆ
ಹ್ಮ್.
ಇದು ಮಾಡ್ರ ಆ ಹೊಸಾಸ್ಯಾರ.
ಯಾರು
ಯರ ಆ ಚಂಗಲಿ ಅವ.
ಹಾ ಏನಂತ ದೀಪಕ್ ಹಾ ಓನವ ನಿಮ್ಮ್ ಓನವ.
ಹಾ ದೀಪಕ್ ಅಜಮಾನಿ
ಹ್ಮ್ ಗೊತ್ತು ಕ್ಲಾಸ್ಮೆಂಟ್
ಹ ಮ ಇದ ಏನ್ ಕ್ಲಾಸ್ಮೇಟ್ ದೀಪಕ್ ಅಜ್ಮನಿ ಅವನಿ ಅವನ ಅವ ವಿಶ್ರಾಮಕ್ಕೆ ಅದಾನ ಅಲ್ಲಿ ದೋಸ್ತನು ಕೂಡ ಮಾತಾಡ್ತಾ ಇದ ಅಲೋ ವಿಶ್ರಾಮಭಕ್ಕದಾನ
ಕಾ ಹ
ಅಲ್ಲಿ ದೋಸ್ತನ್ ಕೂಡ ಅವನು ಮಾತಾಡ್ತಾನ ಅವನು ಕ್ಯಾಪದ ಕದಾನ
ಹ್ಮ್ ಹ್ಮ್
ಒಂದು ಸೆರೆ ನಡೆದಿತ್ತು ಆಂಧ್ರ ಇದ್ದಾಗ ಇದೀಗ ನನ್ನ ಕ್ಯಾಪ್ದಾಗ ಅಲ್ಲಿ ದೋಸ್ತರ ಬರೋರ್ನ ಎಲೆ ಇತ್ತು ಅ ಆಗುದಿಲ್ಲಲ್ಲ ನಂಬರ್ ತೊಗೊಂಡನ್ನಲ್ಲ ಹಿಂಗಗೆ ಒಬ್ಬ ಸಾಹಿಬಬಗನ್ ಕಾಣಿಸ್ತದ ಅವ್ರ್ದು ಮದುವೆ ಆಗೈತಿ ಇಪ್ಪತ್ತೆಂಟು ವಯಸ್ಸು ಇಪ್ಪತ್ತೆಂಟು ವಯಸ್ಸ ಅವ್ರದುು ಇಬ್ರದು ಮದ್ೆ ಹೇಗ್ಯದ ಇವ ಒಂದು ಇಪ್ಪತ್ತೆರಡು ಇಪ್ಪತ್ ಮೂರ್ ನಡದಾವ ದೀಪೆಂದು ಅದೇ ವಯಸ್ ನಡದ ಆ ಅವನಿಗೆ ಮರ್ಡರ್ ಮಾಡಿದ್ದಾರೆ
ದೀಪಕ್ರಡ ಮಾಡಾರಾ
ದೀಪಕ್ಕಿಗಿಲ್ಲ ಅವರು ಆ ಮತ್ತೊಮ್ಮೆ ಅವರು ಇರು ಏನ್ ಗಂಡಂತಿದ್ರು ನೋಡು ಇಪ್ಪತ್ತೆಂಟು ವಯಸ್ಸದವರು ಅಕ್ಕಿ
ಯಾರ್ದು
ಹಗೀಿತ ನೋಡಕತ್ತಿ ಹೇಳತ
ಹ್ಮ್ ಹ್ಮ ಹ್ಮ್
ಹ್ಮ ದೀಪಿಕಾಗ ದೀಪಿಕ ಬಸವಷರ
ಹ್ಮ್ ದೀಪಿಕಿ ಎಲ್ಲಂಗ ಜ ಎಲ್ಲಂಗ
ಹಾ
ಹ್ಮ್ ಹ್ಮ್
ಹ್ಮ್
ಹ
ಹಂಗಯದು ದಗದೇವಾಗ
ಹಾ
ಹಿಂಗಗ ದಗದ ಇವಾಗ
ಹ್ಮ್ ಹ್ಮ್ ಏನಿಲ್ಲ
ಹ್ಮ್
ಹೆಂಗೇಏನಡಲ್ಲ
ಏನಿಲ್ಲಪ್ಪ ನೋಡು ಮೋಟಾರ್ ಚಾಲೂ ಮಾಡಕ್ ಬಂದಿದ್ದೇನು ಈಗ ಮೋಟರ್ ಚಾಲೂ ಮಾಡಿ
ಮತ್ತ ಏನಂತಾರೆ ನ ಮಹನಿ
ಈನ್ ಏನಿಲ್ಲ ನೋಡು ನೀ ಅಂತಿದ್ದೀನ್
ಹೌದಾ ಅರಮನ ಇಲ್ಲ
ಆಾರ ಮಹದ
ಹ್ಮ್ ಹ್ಮ್ ಆಯ್ತ್ ಮತ್ತೆ
ಹಗಳು
ಹಾ ಹೋಗಮ್ಮಂತ ನೋಡಮ ಮಂಗಗಳ ಹೋಗಮ್ಮ
ಹ್ಮ್
ಹಲೋ
ನಿನ್ನ ಇವಾಗ ಬಂದಿದ ಒಮ್ಚೆ ಬಂದಿದ ಆಯ್ತಲ್ಲ ನಿನ್ನ ಎಟ್ಟಕ್ ಹೋದ್ರ ನೀವು
ಾಗ ಒಬ್ಬ ಬಂದು ಬಿಟ್ಟು ನಾವು
ಅವಾಗ ಬಂದ್ರೆ ನಾವು ಎಂಟಳೂವರಿ ಏಳುವರಿ ಆಯತು
ಹಾ
ಹಲೋ ಏಳುವರೆ ಆಗತು ಬಡ್ಿಯು ಏಳು ನಲ್ವತ್ತು ಆಗಿತ್ತು ಬಂದ್ರ
ಸ್ಟೇಂಗಾಯ ದೊನ್